ಹಲೋ ಹ್ಮ್ ಕೇಳಿಸ್ತಿದೆ ಬ್ರೊ ಹಾ ಕೇಳಿಸ್ತಿದೆ ಬ್ರೊ ಏನ್ ಇಲ್ಲ ಬ್ರೊ ಹಿಗೆ ಸುಮ್ನೆ ಒ ಓಡಾಡ್ತಿದ್ವಿ ಆಯ್ತು ಬ್ರೋ ನಿಮ್ದು ಬ್ರೋ ನ್ರು ಅಪರೂಪಕ್ ಫೋನ್ ಹೇಳ್ಬೇಕ್ ಬ್ರೊ ಅಪರೂಪಕ್ ಫೋನ್ ಹಚ್ಚಿ ಬಿಟ್ಟಿರ
ಹ್ಮ್ ಅಂದ್ರೆ ಇವಾಗಂದ್ಸ ಬಿಸಿ ಇದ್ದೆ ಮನೆ ಹತ್ರ ಬಂದಿದ್ದೆ ಎಲ್ಲೂ ಕಾಣ್ಲಿಲ್ವಲ್ಲ ಊರಿಗ್ ಬಂದಿದೀರಂತೆ ಎಕ್ಸಾಮ್ಸ್ ಆಯ್ತಂತೆ
ಹೌದು ಬ್ರೋ ಊರ್ಗ್ ಬಂದಿದ್ದೆ ಮನೆ ಕಡೆ ಬಂದಿದ್ರಂತೆ ಮೊನ್ನೆ
ಕೊಟ್ಟೋದೆ ಮನೆ ಹತ್ರ ಬಂದು
ಹ ಬ್ರೊ ಅಮ್ಮಂತು
ಹಾ ಹಾ
ಇನ್ವಿಟ್ ಯಾರಗೆ ಕೊಟ್ಟೋಗೋರಪ್ಪಾ ಅಂತ.
ಹ ನಾನೇ ಕೊಟ್ಟೋದೆೇ ಅಂದ್ರೆ ಮನೆ ಹತ್ರ ಬಂದಿದ್ದೆ ನಮ್ಮ್ ಅಣ್ಣಾರ್ದೇ ಬ್ರೊ ಮದ್ವೆ.
ಬ್ರೊ.
ನಮ್ ಅಣ್ಣರ್ದೇ ಮದ್ವಿ ಅದ್ಕೆ ಮಾಡ್ದೆ ಈಗ ನಾವು ನಿಮ್ಮ ಅಪ್ಪ ಅಮ್ಮ ಕರೆಯೋದು ಒಂದೆ ನೀವು ನಮ್ಮ್ ಸ್ಕೂಲ್ ಫ್ರೆಂಡ್ ಅಲ್ವಾ. ನಿಮ್ ಕರದ್ ಬೇರೆ ಅಲ್ವಾ.
ಹೌದು ಬ್ರೋ.
ಅಕೆ ನಿಮಿಗ್ ಕರ್ದನಲ್ಲ ಅದಿ ಕರಿ ಫೋನ್ ಮಾಡ್ ಕರಿಬೇಕು ಕುದ್ದಾಗಗ್ ನಾನೇ ಅಂತ ಫೋನ್ ಮಾಡ್ದೆ.
ಹಾ.
ಹ್ಮ್ ಮತ್ತೇನ್ ಬ್ರೊ.
ಹೇಳ್ಬೇಕ್ ಬ್ರೋ.
ಅದೆ ಎಷ್ಟ್ ದಿನ ಕೊಟ್ಟಿದ್ದರೆ,
ಬ್ರೊ ಫಿಫ್ಟೀನ್ ಡೇಸ್ ಕೊಟ್ಟೋರೆ ಬ್ರೊ
ಫಿಫ್ಟೀನ್ ಡೇಸಾ.
ಹುನ್ ಬ್ರೊ.
ಓ ನಮ್ ನೆಕ್ಸ್ಟ್ ವೀಕ್ ಎದ್ದಲ್ಲಾ ಫ್ರೀಯಾಗ್ ಇರ್ತೀರಲ್ಲಾ.
ಹ ಫ್ರೀಯಾಗ್ ಇರ್ತೀನ್ ಬ್ರೊ.
ಕೇಳಿದ್ರೆ ಹೇಳಿದ್ರು ಅಂದ್ರೆ ರಜಾ ಇದೆ ಹುಡುಗನ್ಗೆ ಈ ಟೈಮಲ್ಲಿ ಬರ್ತಾನ ಬಿಡಪ್ಪಾ ಅಂತ ಹೇಳಿದ್ರು.
ಹ್ಮ್
ಅದ್ಕೆ ಮಾಡ್ದೆ.
ಬರ್ತಿನಿ ಬ್ರೊ
ಎಕ್ಸಾಮ್ಸ್ ಎನ್ ಆಗೋದ್ವ.
ಹಾ ಆಗೈತೆ ಬ್ರೋ.
ಕೊಟ್ಟಿದ್ದಾರೆ ಅಂತೀರ ಫ್ರೀಯಗ್ ಬೇರೆ ಇರ್ತೀರಲ್ಲ ಬ್ರೊ ಮಿಸ್ ಮಾಡ್ಬೇಡಿ.
ಹಾ.
ಹ್ಮ್ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಇದ್ರೆ ಗೊತ್ತಾ ಅವ್ರೆಲ್ಲಾ ಕರ್ಕೊಂಡ್ ಬನ್ನಿ ನಂಗ ಒ ಸ್ವಲ್ಪ ಫೋನು. ಪ್ಲಾಶ್ ಆಗ್ಬಿಟ್ಟಿತಲ್ಲಾ.
ಹಾ ಹಾ
ಅಂದ್ರೆ ಕಾಂಟ್ಟ್ಯಾಕ್ ಹೋಗ್ಬಿಟ್ಟಿದ್ದೆ ನನ್ ಕ ನನ್ ಜೀ ಮೇಲಗ್ ನೀವ್ ಒಬ್ಬ್ರೇ ಸೇವ್ ಆಗಿದ್ದು
ಹಾ ಹೌದು ಬ್ರೊ
ಅದ್ರಿಂದ ನಿಮ್ಗೆ ಮಾಡ್ಬಿಟೆ.
ಹಾ ಸರಿ ಬ್ರೊ ಸರಿ ಎಲ್ಲಾರ್ಗು ಕೇಳಿ ಎಲ್ಲಾರ್ಗು ಹೇಳ್ತನ್ ಬಿಡಿ ಬ್ರೊ.
ಹ್ಮ್ ಮಿಸ್ ಮಾಡ್ಬೇಡಿ ಎಲ್ರು ಕರ್ಕೊಬಿಡ್ ಬನ್ನಿ. ನಾನೊಂದು ಟೂ ತ್ರೀ ಡೇಸ್ ಮುಂದೆ ಫೋನ್ ಮಾಡ್ತೀನಿ ನಿಮ್ಗೆ.
ಹಾ
ಹಾ ಈ ಟೂ ತ್ರೀ ಡೇಸ್ ಮುಂದೆ ಮಾಡ್ಬಿಟ್ಟು ಹೇಳ್ತೀನಿ ಅಂದ್ರೆ ಎಲ್ಲಿ ಜಾಗ ಅಂತ ಅ
ಹಾ ಸರಿ ಬ್ರೊ
ಎಲ್ಲಾ ಫ್ರೆಂಡ್ಸ್ ಎಲ್ಲ ಏನ್ ಮಾಡಿ ಅಂದ್ರೆ ಬ್ರೊ
ಬ್ರೋ
ಅಂದ್ರೆ ಒನ್ ಒನ್ ಡೇ ಮುಂದೆನೆ ಬನ್ನಿ.
ಹ ಸರ್ ಇವ್ರು ಒಂದ್ ದಿನ ಬಂದ್ ದಿನ ಬರ್ತೀವಿ ಎಲ್ಲಾರ್ನು ಕರಿತೀನಿ. ಎಲ್ಲಾರು ಬರ್ತಾರೆ ಮೋಸ್ಟ್ಲಿ ಯಾರೋ ಒಬ್ಬ ಬರಲ್ಲ ಅನ್ಸುತ್ತೆ.
ಹೌದಾ
ಹ್ಮ
ಸರಿ ಬ್ರೊ ನೀವಾರ ಬರ್ತೀರಲ್ಲ ಬನ್ನಿ ಬ್ರೊ.
ನಾವೆಲ್ಲ ಬರ್ತೀವಿ ಅವ್ರ ಮನೇಲಿ ಒಬ್ರು ಮನೇಲಿ ಕಳ್ಸಲ್ಲ ಬ್ರೊ ಅವ್ರನ್ನ.
ಹಾ
ಅವರು ಕಳ್ಸದ್ರೆ ಎಲ್ಲಾ ಒಂದ್ ಹತ್ರ ಇರ್ತಿವಿ ಆದ್ರೆ ಎಲ್ಲಾ ಫಂಕ್ಷನ್ಸ್ಗು ಕರ್ದ್ ನಾನು ಕರ್ದ ದಿನೇ
ಹಾ ಹಾ.
ಬ ಬರಲ್ಲ ಬ್ರೊ
ನೀವ್ ಬಂದ್ರು ನಾ ನಮಗ್ ಒಂಥರ ಈ ಫ್ರೆಂಡ್ಸ್ ಆಗಿರ್ತಿರಲ್ಲ ಕೆಲ್ಸಗೂ ನಮ್ಗ ಒಂದ್ ಸ್ವಲ್ಪ ಎಲ್ಪ್ ಆಗುತ್ತೆ. ಜೊತೆಗಿರ್ತೀವಲ್ಲಾ ಫ್ರೆಂಡ್ಸು ಹ್ಮ ತುಂಬಾ ದಿನ ಆಯ್ತ ಬ್ರ ಸಿಕ್ಕಿ ಸಿಗನ. ತಾ ಅದು ಆಗುತ್ತೆ.
ಅ ಎಲ್ಲಿ ಬ್ರೊ ಅವತ್ ಇನ್ನು ಮದ್ವೆೆಗೆ ಸಿಗೋದ್ ಬ್ರೊ
ಹಾ ಮನೆ ಹತ್ರ ಹೋಗಿದ್ನಲ್ಲ ಒಂದ್ ಒಂದ್ ವೀಕ್ ಮುಂದೆ ಎಲ್ರೂ ಇನ್ವಿಟೇಷನ್ ಕೊಡ್ಬೇಕಲ್ಲ ಬ್ರೊ.
ಹ
ಮುಂದೆನೆ ಬಂದಿ ಹೇಳ್ದೇ ನಾನ್ ಮರ್ತ್ ಗಿರ್ತ್ ಹೋಗ್ಬಿಡ್ತೀನಿ ಅಂತ ನಮ್ ಸ್ಕೂಲ್ ಟೀಚರ್ಸು ಬರ್ತಾರೆ.
ಹೌದ ಬ್ರೊ ಯಾರ್ ಎಲ್ಲಾರ್ ಹೇಳಿರ ಸ್ಕೂಲಲ್ಲಿನು.
ಬ್ರೋ ಇದ್ದಾಗ ಕೆಲವು ಟೀಚರ್ ರಿಟೈರ್ಡ್ ಆಗಿದ್ರು.
ಹಾ ಹಾ
ಕೆಲವು ಟೀಚರ್ ಇದಾರೆ ಹೆಡ್ ಮಾಸ್ಟರುಗ್ ಹೇಳಿದಿನಿ ಅವರು ಒಳ್ಳೇರಲ್ಲ ಬಾಳ ಒಳ್ಳೆವ್ರು ಅವ್ರಗ್ ಹೇಳ್ದೆ ಬರ್ತೀನಪ್ಪ ಖಂಡಿತ ಬರ್ತೀನಿಂತ. ಹೇಳವ್ರೆ ಹ್ಮ್ ಹ್ಮ್.
ಪರ್ವಾಗಿಲ್ಲ ಅಂತಂದ್ರೆ.
ಬ್ರೋ ಒಂದುಂದು ಬಂದ್ರೆ ನೀವು ಫೋರ್ ಡೇಸ್ ಫೈವ್ ಡೇಸ್ ಇರ್ಬೋದು ಇಲ್ಲಿ.
ಹೌದಬ್ರೋ.
ನಾವೇನ್ ಪ್ಲಾನ್ ಮಾಡಿದೀನಂದ್ರೇ.
ಹ
ಅಂದ್ರೆ ನೀವು ಬಸ್ಸಲ್ಲಿ ಬರ್ತೀರಾ ಟ್ರೈನಲ್ ಬರ್ತೀರಾ ಅಂದ್ರೆ ಬ್ರೋ, ಅದು. ಒಂದು ಹಂಡ್ರೆಡ್ ಫಿಫ್ಟಿ ಒ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅದು. ನಾವಿರೋ ಲೊಕೇಶನ್ಗೂ. ಅಂದ್ರೆ ಬಸ್ಸಲ್ಲಿ ಬರ್ತೀರಾ ಟ್ರೈನಲ್ಲಿ ಬರ್ತೀರಾ ಫ್ರೆಂಡ್ಸ್ ಇದ್ದೀರಲ್ಲ ಅಂದೆ.
ಟ್ರೈನ್ಗೆ ಮೋಸ್ಟ್ಲಿ ಬರೋದ ಎಲ್ರು ಬ್ರೋ.
ಹ್ಮ್ ಅಂದ್ರೆ ಬಸ್ ಹೆಂಗ್ ಗೊತ್ತಾ ಬಸ್ಸಲ್ಲಿ ಕುಂತಿ. ಕುಂತಿ ನಿಮ್ಗೆ ರಿಸ್ಕ್ ಆಗುತ್ತೆ ಒಂದ್ ತ್ರೀ ಫೋರ್ ಅವರ್ಸ್ ಕುಂದಿದ ಜಾಗ ಕುಂತು ಕುಂತು ಪಾಪ ನಿಮಗು.
ಹೌದು ಬ್ರೋ.
ಈ ಟ್ರೈನ್ ಆದ್ರೆ ನೋಡಿ ಅಂದ್ರೆ ಆರಾಮಾಗಿ ಮಲಗೊಂಡ್ಬೇಕ್ ರೆ ಬೊರಳು ಬೋದು ಅರಾಮಾಗಿ ಮಲಿಕೊಂಡು ಬರಬೋದಪ್ಪ.
ಹಾ ಹೌದು ಬ್ರೋ.
ಕೆ
ಆಯ್ತೊ ಬ್ರೋ ಬರ್ತವಿ ಟೈನ್ಗೆ ಬರ್ತೀವಿ.
ಹ್ಮ್ ಟ್ರೈನ್ಗ ಗೆ ನಾನ ಏನ್ ಅಂದನ್ಕೊಂಡೆ ಗೊತ್ತಾ ಬ್ರೋ, ನಿಮ್ಗೆ ಕಾರ್ ಗೀರ್ ಮಾಡ್ಕೊಂಡ್ ಬರ್ತೀರಾ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದೆ ಒಂದ್ ಫೈವ್ ಸಿಕ್ಸ್ ಮೆಂಬರ್ಸ್ ಇದ್ರಲ್ಲ ಕೂತ್ಕೊಳ್ಳಕು ಆಗಲ್ಲ ಅನ್ಸುತೇನೋ.
ಸ್ವಲ್ಪ ಕೂರಕ್ಕಾಗಲ್ಲ ಆದ್ರಳ ಕೆಲವರ್ ಉಂಟು ಅಷ್ಟ ಅಡ್ಜಸ್ಟ್ ಆಗಲ್ಲ ಅಂತಾರೆ.
ಹೌದಾ
ಹಾ ಅದಿಕ್ಕೆಯ.
ಮತ್ತೇನ್ ಬ್ರೋ.
ನಾನು ಸಮ್ಮಗೆ ಅಗಿದ್ದ್.
ಹ ಮಾಡಿ ಏನಂದ್ರೆ ಏನೋ ಮಾಡನ ಬಿಡಿ ನಾನು ಟೂ ತ್ರೀ ಡೇಸ್ ಮುಂದೆನೆ ನಿಮ್ಗೆ ನಾಪಿಸ್ತೀನಿ.
ಹಾ ಸರಿ ಬ್ರೋ ನೀವ್ ಇನ್ನೊ ಒಂದ್ಸರಿ ಫೋನ್ ಹಚ್ಚ ಞಪ್ಸಿ.
ಹಾ ಅಪ್ಪ ಅಮ್ಮನು ಕರ್ಕೊಂಬ ಬನ್ನಿ ಬ್ರೋ ಅಂದ್ರೆ ಅವ್ರು ಸಪ್ರೇಟ್ ಆಗಂದ್ರೆ ಊರ್ಗೆ. ಬಸ್ ಮಾಡ್ಸಿದೀವಿ.
ಹ್ಮ
ಅವ್ರನ್ನ ಸಪ್ರೇಟ್ ಆಗಿ ಕರಿತೀವಿ ಅಂದ್ರೆ ಸಪ್ರೇಟಾಗಿ ಅವ್ರು ಬಸಗ ಬರ್ತಾರ ನೀವು ಒಂದ ಮುಂದೆನೆ ಬಂದೀರಿ ಅಂತ ಅಂದೆ.
ಹಾ ಸರಿ ಬ್ರೋ ನಾ ಮುಂಚೆನೆ ಬತೀನಿ ಬ್ರೋ.
ಹಾ ನಿಮ್ ಮನೆ ಕೇಳಿದ್ರೆ ಅವ್ ಯು ಕರ್ಕೊಂಡ ಹೋಗಪ್ಪಾ ಅಂದ್ರು ಬನ್ನಿ ಬಾವು ಅಂಟೆ ಅವ್ರನ್ನೆಲ್ಲಾ ಬೇಗ ಕಳ್ಸಿಂದೆ. ಹಾ ಸರಿ ಸರಿ ಬರ್ತತಾಳಪ್ಪ ಅಂತ ಹೇಳರು ನಿಮ್ಮ ಅಮ್ಮನೂ ಕೂಡ.
ಹಾ ಸರಿ ಬ್ರೋ ನಾವ್ರೇ ಹೇಳಿದ್ಮೇಲೆ ನಾವು ಬರ್ದೀವ ಇರ್ತೀವಿ
ಹ ಬನ್ನಿ ಅದಕ್ಕೆ ನಾನು ಸುಮ್ನೆ ನಿಮ್ಗೆ ಫೋನಲ್ಲಿ ಕರಿಬೇಕಲ್ವಾ ಸುಮ್ನೆ ಅಂದ್ರೆ. ಅಪ್ಪ ಅಮ್ಮಂಗೆ ಇನ್ವೈಟೇಷನ್ ಕೊಟ್ಬಿಟ್ಟು ನಿಮಗ್ ಕೊಡದಂಗೆ ಇರಕ ಆಗುತ್ತಾ.
ಹೌದು ಬ್ರೋ ಬರ್ತೀನ್ ತಾಳಿ ಬ್ರೋ ನೀವ್ ಇಷ್ಟ ಹೇಳಿ ನಾ ಬರ್ಲಿಲ್ಲಂದ ಆಗತ್ತ ಬ್ರೋ.
ಹಾ ಅದಕ್ಕೆ ಮಾಡ್ದೆ ಬ್ರೋ ಅಂದ್ರೆ ಅವ್ರಗ್ ಹೇಳ್ಬಿಡಿ ಎಂತ ಇಲ್ಲಾ ನಂಬಾರ ಕಳ್ಸ್ಬಿಡಿ ಆಮೇಲೆ.
ಎಲ್ಲಾರು ಕಳಸ್ತಿವಿ ತಾಳಿ ನಂಬರ್ಸು ಕಳಸ್
ಇವಾಗ ಇವಾಗ ನಾನ್ ನಿಮ್ ಕಡೆಯಿಂದ ಅವ್ರನು ಕರೆಯೋದು ಬಾಳ ತಪ್ಪ್ ಆಗುತ್ತಲ್ಲಾ ಅದಕ್ಕೆಮೇ ನಂಬವರು ಕಳ್ಸಬಿಡಿ ನಾ ನೀವ್ ಹೇಳ್ದೆ ಅಂತ ಹೇಳ್ಬಿಡಿ ಸರಿನಾ.
ಹ್ಮ ಹ್ಮ ಸರಿ ಬ್ರೋ.
ಮಾಡಬೇಡಿ ನಂಬರ್ ಕಲ್ಸಿ ಬ್ರೋ ಪಾಪ ಫ್ರೆಂಡ್ಸ್ ನೆಲ್ಲಾ ಹೆಂಗ್ ಮರಯಕ್ ಆಗತ್ತೆ ಅದಕ್ಕೆ.
ತಿಿನಿ ಬ್ರಾ
ಇವಾಗ ಏನ್ ಮಾಡೋಣ ಗೊತ್ತಾಬ್ರ ಒಂದ್ ಡೇಸ್ ಮುಂದೆ ಬರ್ತೀರಲ್ಲ ಅಲ್ಲಿ ರೂಮ್ಸ ಆರಾಮ ರೂಮ್ ಅಲ್ಲೆಲ್ಲಾ ರೂಮ್ ಅಲ್ಲಿ ಇರ್ತೀರಾ
ಹ್ಮ
ಆಮೇಲೆ ಮದ್ವೆಲ ಆದ್ಮೇಲೆ ನಾವ ಏನ್ ಅನ್ಕೊಂಡಿ ಫ್ರೆಂಡ್ಸ್ ಕಡೆ ಫ್ರೆಂಡ್ಸ್ ಕೂಡ ಅಲ್ಲಿಂದ ಒಂದ್ ಫಿಫ್ಟೀನ್ ಟ್ಂಟಿ ಕಿಲೋಮೀಟರ್ ಅರೌಂಡ್ ಅಲ್ಲಿಿರೋದ್ರಲ್ಲಿ ನಾನು ಪ್ಲಾನ್ ಮಾಡಿದೀನಿ
ಹಾ ಹಾ
ಇಷ್ಟ ಪ್ಲೇಸ್ಗಳು ಗೋವಾನ ಅಂತ ಬರೋ ಒಂದೇ ಜಾಗ ನಾಲ್ಕು ಪ್ಲೇಸ್ ಗಳು ಇದೆ
ಹ ಹಾ
ಬ್ರೋ ಟ್ರೆಕ್ಕಿಂಗ್ ಬ್ರೋ ಮಸ್ತ್ ಆಗಿದೆ
ಹೌದಪ್ಪ
ಹ್ಮ್ ಟ್ರೆಕ್ಕಿಂಗ್ ಇದೆ ಮಸ್ತ್ ಆಗಿದೆ ಹ ಫಸ್ಟು ಅಂದ್ರೆ ನ ಅಂದ್ರೆ ವಾಟರ್ ಫಾಲ್ಸ
ಹ
ಹೋಗೋಗ್ತಾನೆ ಲಾಸ್ಟಿಗೆ ಮಾತ್ರ ನೇಚರ್ ಮಾತ್ರ ಮಸ್ತ್ ಆಗಿದೆ ಪೀಕ್ ಮಾತ್ರ ಸರಿನಾ ಅಂದ್ರೆ ಎಲ್ರು ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡೋಣ ಅಂದ್ರೆ ನಮ್ ಅಂದ್ರೆ ನಮ್ಮ ಫ್ರೆಂಡ್ ಅವ್ರ ದೊಡಪ್ಪ ಅಂದ್ರೆ ಅವ್ರ ಅವ್ರ ತ್ರ ಜೀಪ್ ಇದೆ
ಹ್ಮ
ಅಂದ್ರೆ ಅವ್ರರು ಫುಲ್ ಫ್ರೆಂಡ್ಲಿಬ್ರಾ
ಹ್ಮ ಹಾ
ಅವರು ಅಂದ್ರೆ ಯಾವ ಬೇಕಾದ್ರರು ಅಂದ್ರೆ ಕೊಡಾಕೆ ಅಂದ್ರೆ ಕರ್ಕೊಂಡ ಹೋಗಬ ಬಾ ನಾನ್ ಬರ್ತೀನಿ ಅಂತ ಹೇಳಿದ್ರೆ
ಹ
್ ಅವ್ರ ಜೊತೆ ಒಂದು ಸಿಕ್ಸ್ ಮೆಂಬರ್ಸ್ ಜೀಪ್ ಅಲ್ಲ ಆರಾಮ ಕುೂತ್ಕೋಬಹುದು
ಹೌ ಚಪ್ರಾ
ಈಗ್ಲಂಬಿಡಿರ್ಸಲ್ವಾ ಹ್ಮ್ ಅಷ್ಟೇ ಅದ್ರ ಏನಿದೆ ಮತ್ತೇನ್ರ
ಇರ್ಬೇಕು ಪುರೋ
ಹೌದಾ
ನೀವ ಏನನ್ ಹೇಳಿದ್ರೆ ಅದೇ ನೀವ್ ಹೇಳಿದ್ರ ಟ್ರಿಪ್ ಎಲ್ಲ ಸರಿ ಹಂಗಗೆ ಮಾಡೋಣಬ್ರು ಎಲ್ಲಾರು ಬರ್ತೀವಿ ಒಂಚೂರು ಎಂಜಾಯ್ ಮಾಡ್ದಂಗ ಇರ್ತದೆ
ಹಾ ಹಾ ಹ
ಅರ್ತಿತ್
ನಾನು ಅದಕ್ಕೆ ಮಾಡ್ದ ಅಲ್ಲಿ ಅಂದ್ರೆ ಅದ್ ಮುಗಿಸಕೊಂಡು
ಹ್ಮ
ಆರಾಮ ಮನೆಗ್ ಬನ್ನಿ ಅಷ್ಟೇ ಇನ್ನೇನ್ ಮಾಡದ
ಹ್ಮ
ಮತ್ ಬ್ರೋ ಅದೇ ನಾವೀ ಮನೆ ಮದ್ವೆೆ ಕೆಲ್ಸ ಎಲ್ಲ ಬಸಿ ಆಗ್ಬಿಟ್ಟಿದೀವಿ ಇವಾಗ ಮಾಡಿದ ಬಿಡುವ ಬ ಒಂದು ವೀಕ್ಸ್ ಒ ಅಂದ್ರೆ ಒಂದು ವಾರ ಫುಲ್ು ಬಿಸಿಿ ಆಗ್ಬಿಟ್ಟಿದ್ದಿದೆ ಇವಾಗ ಪರವಾಗಿಲ್ಲ ಎಲ್ರೂ ಫ್ರೆಂಡ್ಸ್ ಎಲ್ಲಾ ಮಾಡಿದ್ರಲ್ಲ
ಹ್ಮ
ನನ್ನ ಫ್ಲ್ಾ ಬೇರೆ ಆಯಿತ್ತು ಅಂದಲ್ಲ ಅ್ರ ಅದ್ರಿಂದ ಬೇರೆ ಮಾಡ್ರ ಫೋನ್ಗಳು ಯಾರು ರಿಸೀವ್ ಮಾಡಿಲ್ಲ
ಹಾ ಹಾ
ಅಂದ್ರೆ ನನಗೆ ನನಗೆ ನಮ್ ಪೇರೆಂಟ್ಸ್ ನಂಬರ್ಗೆಲ್ಲ ಮಾಡೋವ್ರೆ ಫ್ರೆಂಡ್ಸ್
ಹಾ ಹಾ
ಅಂದ್ರೆ ನನಗ ಅವ್ರು ಹೇಳ್ತಿದ್ರು ಹ ಕೇಳ್ತ್ರು ಅದ್ರಿಂದ ನಾನು ಕೂಡ ಇವಾಗರು ಎಲ್ರಿಗೂ ಮಾಡ್ತಿದ್ದೆ
ಹಾ
ನಿಮ್ಗೂ ಒಂದ್ಸಲಲಿ ಮಾಡೋಣ ಅಂತ ಮಾಡ್ದ ಬ್ರೋ
ಹ ಸ ತಾಳಿ ಪ್ರಪತಿ
ಹ ಮೆಸೇಜ್ ಮಾಡಿನೀ ನೋಡಿ ನಿಮ್ಗುನ
ಹಾ ನೋಡ್್ದೇಬ್ರೋ ಬಂದಿತ್ತು ಮೊನ್ನೆ ಬಂದಿತ್ತು ಏನ್ ಇನ್ನು ನಾವು ಕ್ಲಾಸ್ ಅಲ್ಲಿ ಬಿಸ ಆಗಿರ್ತೀವಿ ಅಂತ ಹೇಳಿ
ಕ್ಲಾಸ್ ಎಷ್ಟವ್ರಗೂ ಇರುತ್ತೆ ಬ್ರೋ ಸಾಯಂಕಾಲನ ಇರುತ್ತಾ ಮಧ್ಯಾಹ್ನನ ಇರುತ್ತಾ
ಇ ಬ್ರೋ ಮ ಅತ ಇಲ್ಲ ಬ್ರೋ
ಹ ಹಾ
ಹಗೆ
ಹೂ ಹೂ ಅಂದ್ರೆಬ್ರೋ ಡೈಲಿ ಸಾಯಂಕಾಲನ ಇರುತ್ತ ಕ್ಲಾಸ್ು ಡೈಲಿ ಕ್ಲಾಸ್
ಹೂ ಬ್ರೋ ಒಂದು ದಿವಸ ಒಂದು ಒಂದು ಟೈಮಿಂಗ್ಸ್ ಬ್ರೋ
ಹಾ ಮತ್ತೇನ್ ಬ್ರೋ
ಹೇಳ್ಬೇಕು ಬ್ರೋ
ಹಾ
ಏನೋ ಹೇಳಿದ್ರಿ ಕೇಳ್ತೀವಿ
ಹಾಗೆ ಏನ್ ಹೇಳಣ ಅವರು ನೀವೇ ಹೇಳ್ಬೇಕು ಎಕ್ಸಾಮ್ಸ್ ಎಲ್ಲಾ ಮುಗೀತು ಮ ಮನೆ ಬಂದಿದ್ದೀರಾ ಮನೆ ಕಡೆಲ್ಲ ಓಡಾಡ್ತೀರಾ ಅಂತ ಹೌದಾ
ಹೂಎಲ್ಲಿ ಅಡ್ಡಾಡಕ್ ಹೋಗಲ್ಲ
ಹೌದಾಬ್್ರ ಮನೆ ಕಡೆ ಏನ್ ಬೆಳದಿದಿರಾ ಇವಾಗ
ಬ್ರೋ ನಾವು ಟಮೊಟೋ ಆಕಿವಿ
ಹಾ
ಟೊಮೊಟೊ ರೇಷ್ಮಿ
ಟೊಮೊಟೊ ಇದಲ್ವಂತೆ
ಇಲ್ಲಬ್ರೋ ಅವು ಹೇಳಕೇನ್ ಎಲ್ಲಾ ಹೇಳ್ತಾರೆ
ರೇಟ್ ಇದೀಯ
ಬ್ರೋ
ರೇಟ್ ಇದೆಯರಾಟಮೊಟೋ ಅಂತ
ಸ್ವಲ್ಪ ಸ್ವಲ್ಪ ರೇಟ್ ಅಂತ ಹೇಳ್ಕೊಂತ ರೇಟ್ ಏನಿಲ್ಲ
ಹಾ ಹಾ ಬ್ರೋ ನ ಏನ್ ಗೊತ್ತ ಮತ್ತ ನಾನು ಇವಾಗ ಸ್ವಲ್ಪ ಮನೆಗೆ ಬಿಸಿ ಆಗ್ಬಿಟ್ಟಿದ್ನಲ್ಲ ಅದಕ್ಕೆ ಮಾತಾಡ ಾಗಗ್ಲ ಇನ್ನೇನ್ರ
ಹೇಳ್ಬೇಕು ಬ್ರೋ
ಹ ನಾನು ಒಂದ ಟೂ ತ್ರೀ ಡೇಸ್ ಮುಂದೆ ಮಾಡ್ತೀನಿ
ಬ್ರೋ
ಟೂ ತ್ರೀಡೇಸ್ ಆದ್ಮೇಲೆ ಮಾಡತೀನಿಗ ಎಲ್ರಿಗೂ ಮಾಡ್ಬೇಕಲ್ಲ ಸಂಬಂಧಿಕರಿಗೆಲ್ಲ ಫೋನ್ ಮಾಡ ಕರಿಬೇಕಲ್ಲ ಸರಿ ಇಬ್್ರ ಆಯತು ನಾನು ಮತ್ತೆ ಮಾಡತೀನಿ
ಹಾ ಸರಿ ಬ್ರೋ